ಹಲೋ
ಹಾ ಲಲಿತಾ ಏನ್ ಮೂಖಿ ಆಗಿ ಏನ್
ಏ ನಿಂದೆ ಸೌಂಡ್ ಬರಲ್ಲ ಆಗ್ಯದ ಅಕ್ಕ
ಹ್ಮ ಆರಾಮ
ಹಾ ಆರಾಮ ಆದಿವಿ ನೀವು
ನಾವ ಆರಾಮ ಇದೇವಿ ನೋಡಿ ಏನ್ ಮಾಡಕ್ಕೂತಿ ಊಟ
ಆಗ್ಯದಕ್ಕ ನಿಮ್ದು
ನಂದು ಆಗ್ಯದ್ ನೋಡ ಆಗ್ಯದ ಮಣ್ಣಿನನೆ ಪತ್ತರ ಕಾಲುಂಗ್ರ ತಗೋಬೇಕಂತ ಅಲ್ಲಿ ಹೋಗಿದ್ನಲ್ಲ ಕೆಂಬಾವಿಗೆ ಕೆಂಭಗಲ್ ಈಗ ನಮ್ಮೂರ್ ಅಂಗಡಿನೇ ಅಲ್ಲೇ ಇತ್ತು ಅಲ್ಲಿ ಕಲಂಗ್ರ ಕಲೆ ಆಗಿದ್ದವತ್ ನಾವು ಪಿಕ್ಸ್ ಅಲ್ಲೇ ತಗೋತತಿವ
ಹಾ
ತೊಲಿತ್ದೆ ಇಲ್ಲ ಊರಾಗ್ ತಂದಿ ನೋಡ್ರಿ ಅಂತ್ ಫೋ ಹಚ್ಚಿದ್ರ ಅದಕ್ಕೆ ಹೋಯ್ ತಗೋ ಬಂದೆ ಹ್ ಎಷ್ಟು ಎರಡ್ ಸಾವಿರದ ಆರೂನೂರ್ ಏನ್ ಮುನ್ನೂರ್ ಹೇಳಿದ ಒಂದ ತೊಲಗವ
ಎರಡ್ ಸಲ್ ಎರಡ್ ಸಾವಿರದ ಚೈನದು ಮೊನ್ನೆ ನಾನ್ ತಂದಿದ್ದು ಗಟ್ಟ ವ ಬೆಳ್ಳಿ ಎರಡ್ ಸಾವಿರದ ನಾಕನೂರ್ ತಂದಿನಿ ಈಗ ಜಾಸ್ತಿ ಆಗ್ ತಂತ್
ಈಗ ಎರಡ್ ಸಾವಿರ್ದ್ ತ ಆರುನೂರ್ ಅಂತ್ ನೋಡು ಆ ಚೈನದು ಒಂಬೈನೂರ ನ ಇದು ಹ ಹತ್ತೊಂಬತ್ ನೂರ ಅಂದಾಮ
ನಿಂದ
ಚೈನದ್
ಚೈನದ್ ಹತ್ತೊಂಬತ್ ನೂರಾ
ಹ್ಮ ಕಾಲುಂಗುರ ಗಟ್ಟಿಯಲ್ಲೇನ್
ಕಾಲು ಊಂಗರಾನು ಚೈನಾ ವಂದೆ
ಏ ಕಾಲಂಗ್ರ ಗಟ್ಟಿ
ಏನು
ಈ ಕಾಾಲಂಗ್ರ ಗಟ್ಟಿ ಬೆಳ್ಳಿ ಇದು ಇದಕ್ಕ ಎರ್ಡ್ ಸಾವಿರದ ಆರ್ನೂರ್ ಹೇಳಿದ ಆವ ಅಂದ್ರ ಹದ್ನಾರ ಮಷ ಮೂರ್ ಸಾವಿರದ ಆರ್ನೂರೇಳಿದ ಇದು ಮೂರ್ ಏಳ್ನೂರ್ ಹೇಳಿದ ಅದ್ರಾಗ ನಮ್ದು ಹದ್ನೆನ್ಟು ಪ್ಪೈ ನಂದ ನಂದ್ ಕಾಲುಂಗ್ರ ಒಂದ್ ಕೊಳಗ ಹಾಕಳದ ಚೈನಾ ಇತ್ತ ಅದು ಹದ್ನೆಂಟನೂರು ಪೇ ಮಾಡ್ಕೊಂಡ ಅವ ಒಳ್ಳಿನ ಹದ್ನೆಂಟುನೂರು ಅವಂದು ಕೊಟ್ಟೆ ಫೋನ್ ಪೇ ಮಾಡಿ ಬಂದೆ ಇಲ್ಲಿ
ಹ್ಮ್ ಹ್ಮ್
ಅವು ಕಾಲುಂಗ್ರ ಹಿಂಗ ಆಗ್ಲಾದಂಗಗಿದು ಕವಳಿ ಗದ್ದೆ ಸದಗ್ ಹೋಗಿದ್ನಲ್ಲ ಅವಾಗ ಮಣ್ಣೆ ಬೇಸ್ಗೆ ಪೀಕಿಗಿ ಅವಾಗ ಬಿ ಬಿಚ್ಚಿ ಹಾಕಿ ಬಿಚ್ಚಿ ಹಾಕಿ ಹಗ್ಲ ಬಿಟ್ಟಿದ್ದವು ನಮ್ ಮದ್ವೆನು ನೋಡೆ ಈಗ ತಗೊಂಡಿ ನೋ ನ
ಮದವೆನವ್ ಕಲುಂಗ್ರಾ
ಹ್ಮ
ಅಷ್ಟು ದಪ್ ದಪ್ ತಗೊಂಡಿದನು
ನಮಗೆ ಹಂಗೆ ಹಾಕ್ತಾರ ಐದ್ ಸುತ್ತಿನವೇ ಆಗ್ತಾರ್ ಮದ್ವ್ಯಾಗ
ಐದ್ ಸುತ್ತಿನವೇ ಇರ್ತವ್ ಬಿಡು ಆದ್ರ ಅಷ್ಟ್ ದಪ್ ಕ ಇದ್ವು
ದಪ್ಪೇಲ್ಲಿದ್ದು ಐದ್ ಸುತ್ತನ ಸಣ್ಣಾಗ ಇದ್ವಲ್
ಹ್ಮ್ ನಾವ ಈಗ ಮೊನ್ನೆ ಡೆಲಿವರಿ ಆದಾಗ ತಂದೀನಿ ಈಗ ಮೊನ್ನೆ ಈ ನಿನ್ನೆ ಎರಡ್ ದಿನಕ್ಕೆ ಹೊಲಕ್ ಹೋಗಿನಲ್ಲ ಅವಾ ಇದಾಗ್ಯಾವ್ ನೋಡು ಮತ್
ಇಲ್ಲ ನನ್ನು ಏನ ಆಗಿಲ್ಲ ನೋಡು ನನ್ ನಮ ತಂಗಿವೇ ಯಾಡ್ ಜೋಡು ಚೇಂಜ್ ಮಾಡಿಲ್ಲಕಿ ಮೂರೇ ಜೋಡ್ ಹಾಕೊಂಡಾಳಿ
ಹ್ಮ್ ಹ್ಮ್
ಆಕೆ ನಾ ಒಮ್ಮೆ ಮದ್ವೆ ಆಗ್ಯದಲ್ಲ ಈಗ ನಾನು ಏನು ಆಗಿದ್ದಿಲ್ಲ ನೋಡು ಈಗ ಈ ಸದ್ದ ಆನಿವರ್ಸರಿ ಈಗ ಜೂನ್ ಹದ್ನಾಕ್ ಹದ್ನಾಕಕ್ ನಾ ಮದುವೆ ಆದ ದಿನ
ಹಾ
ತಿರಿಗಿ ಏಳು ವರ್ಷ ಕಂಪ್ಲೀಟ್ ಆಗಿ ಎಂಟನೇ ವರ್ಷ ರನ್ನಿಂಗ್ ನೋಡ್ ಈ ತಗೊಂಡಿ ನೋಣ
ಹ್ಮ್ ಹ್ಮ್
ಹಾಕೊಂಡ್ ನೀ ಏಳ ವರ್ಷ ಹಾಕೊಂಡ್ ನೀ ನೋಡೋಕೋನ್ ಎರಡ್ ಸಾವಿರದ ಹತ್ತೊಂಬತ್ತೊಳ ಆಗ್ಯದ ಎಷ್ಟ್ ದಿನ ಹಾಕೊಂಡನೀ ನೋಡ ಮತ್ತ
ಹೌದನು ಅಲ್ಲಾ ನಾನು ಈಗ ನನ್ ಈಗ ಏನಿಲ್ಲ ಅಂದ್ರೂ ವರ್ಷಕ್ ದೀ ವರ್ಷಕ್ ಒಂದ್ ಜೊತಿ ತಗೋತನ್ ನೋಡ್ ನಾನ್
ಅಬಾಬಾ
ಈಗ ಡೆಲಿವರಿ ಡೆಲಿವರಿ ಆದಾಗ ತಂದಿದ್ನ ಈಗ ಮತ್ ಗತ್ತಿದಾಗ್ಯವ ಅದ್ ತಗೋಬಕ್ ಯಾವಾಗ ತಗೋತಿನೇನ
ಕಾಲುಮ್ರ ಆಟ್ಟ್ ಸವಿತಾವೇನ್ ನನ್ನವ್
ಹ್ಮ ನನ್ನ ಅಷ್ಟು ಸವಿತವ್ ನೋಡು
ಹ್ಮ್
ಹ್ಮ್
ನಾನ ಅದೇ ಹೋಗ್ಗಾನ್ ನಾನು ನಿನ್ ಜೋಡಿ ಮಾತಾಡೊಕತ್ನ ಇಚ್ ಮನ್ಯಗ್ ಕುಂತಿದ್ನ್ಯ ಮಣ್ಣೇ ನ ಹೊಯ್ ಬಂದೆ ನನ್ ಗಂಡ ಮತ್ ಮತ್ತ ತಗೊಂದಿಲ್ಲಾ ಹೋಗಿ ಅಂತೇಳ ಮತ್ತೇಗ್ ಅಂದ್ರ ಅದಕ್ಕೆ ವಳ್ಳ್ ಹೋಗ್ ಕೆರಂದ್ ನಾ ಮತ್ ಇವತ್ ಅದ ನೋಡ್ ಪತ್ರ ಹೊಯ್ ಬರಂಬಾ ಅಂತ ಅನ್ಲ ಅದಕ್ಕೆ ನಾ ಜಸ್ಟ್ ಅಲ್ಲಿ ಫೋನ್ ಸೈಲೆಂಟ್ ಮಾಡ್ಕೊಂಡ್ ಹೋದೆ ನೀ ಫೋನ್ ಮಾಡಕತ್ಯ ಅದ್ಕ್ ಪತ್ರ ಹಂಗಿದೀನಿ ಅಂದ್ರ ಅಂದೆ ಮತ್ ಇಲ್ಲೇ ಬಜಾರ್ ಬಳಿ ಐತೆ ಆ ಅಂಗಡಿನು ನಮ್ಮ ಮನೇನು ಬಜಾರ್ ಬಳಿ ಅವ ಅದ್ಕೆ ಸಡನ್ಲಿ ಓದಿ
ಹೌದೇನು
ನಮ್ಮ್ ಊರಿ ನೀ ಬಂದಿಲ್ಲ ಹ ತಮಅಂದೆ
ನಿಮ್ ಊಗ್ ಬಂದಿಲ್ಲವಾ ಆದ್ರ ಬಸ್ ಸ್ಟ್ಯಾಂಡಿಗೆ ಬಂದೀಿನಿ ಬಸ್ ಸ್ಟ್ಯಾಂಡಿಗೆ ನಿಂಗೆ ರಿಟರ್ನ್
ಹ್ಮ್ ಹ್ಮ್ ಹ್ಮ್
ಹ್ಮ್ವು ಗಾಡಿಗಳ ಒಳಗ್ ಬರ್ತಾವಲ್ಲ ನಷ್ಟ ನೋಡಿ ಹ್ಮ್
ಇವಪ್ಪ ಆದ್ರ ಬಸ್ ಸ್ಟ್ಯಾಂಡ್ಗೆ ಒಳಗ ಅದ ಸ್ವಲ್ಪ ಒಂದ್ ಎರಡ ಮನಿ ಬಿಟ್ಟೆ ಬಸ್ ಸ್ಟ್ಯಾಂಡ್ ಅಂದ್ ನಮ್ಮ ದೂರಿಲ್ಲ
ಹ್ಮ್
ಏನ ಕೆಲ್ಸಕ್ ಹೋಗಬೇಕಕ್ೇನ್
ಕೆಲ್ಸಕ್ಕ
ಹ್ಮ್
ಮಳೆ ಆಗ್ಯದ ಪ್ಲಾಟ್ ಬೌಂಡ್ರಿ ಒಂದು ಸ್ವಲ್ಪ ಮಾಡಕ್ಕೂ ಬರಬೇಕಂತ ಮಾಡಿನಿ ಗಾಡಿ ನಮ ಸಣ್ಣಪ್ಪ ತಗೊಂಡು ಹೋಗ್ಯನಾ ಎಲ್ಲೋ
ಯಏ ಏನ ಹತ್ನ ತಾರಕ ಲಾಸ್ ಹ್ತ ಲೆನಿ ಹತ್ತು
ಅಂದ್ರ ಮಾಡ್ಮ ಮತ್ ಮೊನನೆೇ ಹೇಳಿದ್ನಲ್ ನಾನ್
ಎಯವಾ ಹತ್ತನೇ ತಾರೀಕು ಲಾಸ್ಟ್ ಮಾಡಿ ಮತ್ತೆ ಮ ಏನ್ ಮಾಡದ್ ಕೆಲ್ಸ
ಅವೇ ನನ್ಗ್ ಶ್ಯಾಮ್ ಸರ್ ರಚ್ಚಿದ್ರಲ್ಲ
ಹ್ಮ್
ಈಗ ಮುಗಸ್ಕೋರಿ ಇನ್ನೊಂದ್ ನಾಕ್ ಐದ ದನ್ದಾಗ ಮುಗಸ್ಕೋರಿ ಮೊನ್ನೆನೆ ಹೇಳಿದ್ರಿ ನಾಕಐದ ದನ್ದಾಗ ಮುಗಸ್ಕೋರಿ ಮತ್ ಆಮೇಲೆ ಏನ್ ಮನೆಗೆ ಕುಂತ್ ಕನ್ಸರ್ಂಟ್ ಫಾರ್ಮಿಂಗ್ ಸಿಗ್ನೇಚರ್ ಒಂದ್ ದಿನ ತಿರ್ಗಾಡಿ ಮಾಡಸ್ಕೊಂಡ್ ಮನೆಗೆ ಕುತ್ ಎಂಟ್ರಿ ಮಾಡ್ಬೋದ್ರಿ ಆದ್ರ ಹತ್ನೇ ತಾರೀಕ ಲಾಸ್ಟ್ ಅಂದಾರ ಅಂದ್ರು
ಹ
ನಂದು ಅವು ಇವು ಪ್ಲಾಟ್ ಹಂಡ್ರಿ ಐದ್ನೂರ್ ಆಗ್ಬೇಕಂದ್ರ ಜಾಸ್ತಿನೇ ಆಯ್ತ್ ನಂದು ಐನೂರು ಆಗಲ್ಲ ಅನ್ಸತ್ ನನಗ್
ಆಗಲ್ಲ
ಹಂಗ ಅನ್ಸಕತ್ತದ ನೋಡ ನನ್
ಎಕ್ಕ
ಆರ್ನೂರ್ ಇಪ್ಪತ್ ಮೂರ್ ಮಾಡಿದ್ನಿ ನಾನು ಆನ್ ಬೋರ್ಡಿಂಗ್ ಅಂದ್ರು ಅದ್ರಾಗ ಹೊಲಗಳು ಕಡಿಮೆ ಎಲ್ಲಷ್ಟು ಹೊಲಗಳು ಕಡಿಮೆ ಬರಕತ್ತಾವ
ನಾನು ಹಂಗೆ ಆಗ್ಯವ ಈ ಸುದ್ದ ಏನ್ ಬಾಳ್ ಉಳ್ದಾವಂದಿ ಬಾಳ ಅಂದ್ರ ಇನ್ನೊಂದು ಹದ್ನಾರ ಏನ್ ಹದ್ನೂರ್ ಫಾರ್ಮರ್ಸ್ ಉಳ್ದ ನೋಡ ಅಷ್ಟೇ ನಾನ ಅವು ಸಣ್ ಸಣ್ಣ ಒಂದ್ ಎಕ್ರ ಎರಡು ಎಕ್ರ ಅದ ಅಂತ ಉಳ್ದವು ಈಗ ನಲ್ವತ್ತ ಎಂಟ ಅಫ್ರಲ್ ಆಗ್ಯದಿ ಫಾರ್ಮರ್ಸ್ ಪ್ಲಾಟ್ ಬಂಡ್ರ ಇದ ಈ ಹೊಲ ಸುತ್ತಾಡ ಒಂದ ನೂರ್ ಎಕರೆ ಅರ ಆತ ಇಲ್ಲತ್ ನನಗ್ ಚಿಂತಿ ಬಿದ್ದದ ಈಗ ನನ್ಗೂನು
ಈಗ ನಿಮ್ದ ಎಷ್ಟು ನಲ್ವತ್ತೆಂಟ ರಿಜೆಕ್ಟ್ ಆಗಿದ ಅಪ್ರೂವ್ ಆಗ್ಯೇವೇನು
ಇಲ್ಲ ಹಾಗ ಇಲ್ಲ
ಹೌದ
ನಲವತ್ತು ಎಂಟು ರಿಸಕ್ಟ್ ಅದವು ನಾಕು ನೂರ ಹದಿನೈದು ಅಪ್ರಿಲ್ ಅದು
ಹ್ಮ್ ಹ್ಮ್ ಹ್ಮ್
ಅವ ರಿಸಕ್ಟ್ ಹಿಡ್ಕೊಂಡೆ ಇನ್ನ ಒಂದಿಷ್ಟ್ ಅದಾವ್ ಬಿಡುವಲ್ಲ ಅವು ದಿನ ಸೋರ್ ಯಾರಾರ ಬರ್ಬಕ್ ನಮ್ ಕೈಲೆ ಅಗಲ್ಲಯಗವ ನಾನು ಮಣ್ಣೆ ಒಂದ್ ದಿನ ಸಂಜೆ ಕಡೆ ಹೋಯ್ ನೋಡಿ ನನ್ ಕೈಲೆನ ಅಂತರು ಅವತ್ ನಾ ಮಾಡಿದ್ದ ಒಂದ ನಾಲ್ಕ ಎಕರೆೇನ ಅಪ್ರೂವಲ್ ಆಗ್ಯದ ಅಷ್ಟ ಅವು ಏನದು ಸರಿಯಾಗಿ ಕ್ಲಿಯರ್ ಆಗಿ ನನಗೆ ಎನ್ನ ಆಗಲ ಅವ ಯಾರಾರ ಬಂದ್ ಮಾಡಿಸ್ಕೊಡೋಣ ಅಂತ ಹೇಳ್ತನಿ ಅವಗ ಅವ್ನು ಬರಕ್ ತಯಾರಿಲ್ಲ ಕಡಿ ಬಾ ಅಂದ್ರೆ ಏನ್ ನೆಪ ಹೇಳ್ತಾನೆ ಲಲಿತಾ ಮಣೆ ಸರ್ ಹೇಳಿದ್ರಲ್ಲ ಮೀಟಿಂಗ್ದಾಗ ಸುಮ್ ನಾವು ಹೇಳ್ಕೊಡೋದು ಅಷ್ಟೇ ಹೇಳ್ ಟೋಲ್ ಬರ್ಬಾರಡ್ದಂತ ಹೇಳಾರತ್ತೆ ಆ ಮತಾ ಆಪ್ ಬೆಕ್ಕದವ್ರ ಜೋಡಿ ಬೇಕಾದಂಗ ಹೊಕ್ಕಾನೆ ಇ ನೀನ
ಅಣ್ಣೋರಿಗೆ ಹೇಳ್ಬೇಕು
ಅದೇ ಅವ್ರಗ ಅಂದ್ರಂತ ಅದೇ ಅವ್ರಗೆ ಅಂದ್ರ ಅಂತ ಇಲ್ಲಪ್ಲಯ ನಮಗ್ ಬರದ ಇರಲ್ಲ ಹೇಳ್ಕೊಡುದ್ ಅಟ್ಟೆ ಇರ್ತದ ಅಂತೇಳಿ ನ ಮತ್ತ ಈತರ ಸಮಸ್ಯೆ ಆದಾಗ ನಾವ್ ಏನ್ ಮಾಡ್ಬೇಕಕ್ ಲಲಿತ ನಮ್ ಕೈಲಿ ಆಗಲ್ಲ ಅಂದಾಗ ಏನ್ ಮಾಡ್ಬೇಕ ಕೇಳ
ಅವನ್ ಕೈಲಿ ಏನಾಗುತ್ತ ನಾ
ಈ ಸದ್ ಮನ್ನೇ ನೋಡ್ ನಾ ಹೋಗಿದ್ದಿಲ್ಲಾ ನನ್ ಗಂಡಂದು ಎಂಟ ಈ ಸದ ಪಫಸ್ಟ್ಗೆ ನಾನನ್ ಗಂಡ್ ಮಾಡ್ಕೊಂಡ ಬಂದಿದ್ದ ಅದನ್ನ ಎಂಟು ಎಕರೆ ಒಂದೇ ಕಡೆ ಅದ ಹ ನನ್ ಗಂಡೊಂದು ರಿ ಆಗಿತ್ತು ಮತ್ತೆ ಅವ ಒಳ್ಳಿ ರಿಟರ್ನ್ ಮಾಡಿಕೊಟ್ಯಾನ ಒಳ್ಳ ಅವಂದನು ರಿಸೆಕ್ಟ್ ಆಗ್ಯದ ಮತ್ ನಾವ ಹಂಗ ಆದಾಗ ನಾವ್ ಹೆಂಗ ಮಾಡ್ಬೇಕಕ್ ಕೇಳಿ ಈಗ
ಅಲ್ಲ ಊರಾಗದಿರಿ ಅಂಚ್ಕೊಂಡ
ಅಲ್ಲ ಅವ ಮಾಡಿದ್ದು ರಿಜೆಕ್ಟ್ ಅವ ಮಾಡಿದ್ದು ರಿಜೆಕ್ಟ್ ನಾ ಮಾಡಿದ್ ಇದು ರಿಜೆಕ್ಟ್ ಅಂದ್ರೆ ನಾ ಹೆಂಗ ಮಾಡ್ಬೇಕಕ್ ಕೇಳಿ ಈಗ ಯಾರನ್ ಕರ್ಕೊಂಡ್ ಒಂದ್ ಮಾಡ್ಬಬೇಕಕ್ ತಾನೇ ಹೇಳ್ಬೇಕಕ್ ಇಲ್ ಈಗ ತಂದು ರಿಜೆಕ್ಟ್ ಆಕತದ ನಮ್ದು ರಿಜೆಕ್ಟ್ ಆಗತದಂದ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡ್ ಯಾರನಾರ ಕಳಸ್ಬೇಕಿಲ್ ಮತ್ ನಮ್ಗ ಆಗಲ್ಲ ಅಂತ ಅವಗ ಹಚ್ಚಿದೆ ಅವ ರಿಜೆಕ್ಟ್ ಆಕತ್ತದ ಮತ್ ಈತರ ಆದಾಗ ನಾವ್ ಯಾರಿಗ್ ಹೇಳ್ ಮಾಡಸ್ಬಕ್ ಒಂದಲ ಆಡಕ್ ಎಲ್ಲ ಹದ್ನೈದ ಎಕರೆ ಅದೇ ತರ ಆಕತ್ತದ ಇ ನಲ್ವತ್ತೆಂಟ ಎಕ್ ಎಕ್ರ ನಮ್ ಕೈಲಿ ಆಗ್ಲಾರ ನೋಡಿ ಲಲಿತಾ ಇದ್ ನಾ ಈ ನಲ್ವತ್ತ ಎಂಟ ಎಕ್ರದಾಗ ಏನು ಇಲ್ಲಾಂದ್ರೂ ನಾನ್ ಗಂಡ ಒಂದ್ ಐದಾರ ಸರಿ ಹೋಗ್ಯನ ಪ್ಲಾಟ್ಗಳಿಗೆ ಹಂಗ್ ತಿಯ ಬರದ್ರ ಬಾಳ ಆತಿತ್ ನಂದ ಆದ್ರೂ ಯಾರಿಗಿ ಹೇಳ ದಿಲ್ಲ ಬಿಡುದಿಲ್ಲ ಮತ್ತ ಈಗ ನಮ್ದೇ ಆದ ಮಾಡಕತಿವ ಅನ್ನೋದು ಒಂದ್ ಎಟ್ಟ ಸರಿ ಹೋದ ನಿನ್ನೆ ಮೊನ್ನೇ ನಿನ್ನೆನು ಅದೇ ಪ್ಲಾಟಿಗೆ ಹೋಗಿ ಬಂದಾನ ನಿನ್ನೆನು ಆಗಿಲ್ಲ ಅವ್ ಒಳ್ಳ ರಿಸಕ್ಟ್ ಆಗ್ಯಾವ ಅದಿಕೆ ಆತರದ ಯಾರಗಾರ ಕರ್ಸ್ ಮಾಡ್ಬೇಕಂದ್ರ ಅವ ಇದ್ ಅ್ರ ಏನು ಅನ್ನಲಗೇನ ಈಗ ನನಗೆ ಫಾರ್ಮರ್ಸ್ದ ಅವ ಕನ್ಸರ್ಟ್ ಫಾರ್ಮಾಗ ಅವ್ರದದು ಇನ್ನೊ ಒಂದ್ ಯ್ಯಪ್ ಅದತ್ಲಲ್ತ ಲಲಿತಾ ಎಂಟ್ರಿ ಮಾಡ್ಕೊಳೋದು ಕಾಂಸೆಂಟ್ ಫಾರ್ಮ್ ದಾಗ್ ಸಹಿ ಮಾಡಸ್ಕೊಂಡ್ ನಾನ ಪರ್ಸ್ನಲ್ ಆಗಿ ಹಾಕಿ ಅದು ಏನೋ ಅವ್ರ ಲ್ಯಾಂಡ್ ಡಿಟೇಲ್ಸ್ ಒಳ್ಳವರು ನಾವ್ ಏನ್ ಆನ್ ಬೋರ್ಡಿಂಗ್ ಎಂಟ್ರಿ ಮಾಡಿದ್ದು ಎಲ್ಲಾ ಸ್ಕ್ರೀನ್ ಶಾಟ್ ಹಾಕ್ಬೇಕತ್ ಅವ್ರಿಗ ಅದನೇ ಹಾಕ್ಸ್ಕೊಂಡ ನಾವ ಹಾಕೆ ನಿಂಗ ಫೋನ್ ಮಾಡಿನಿ ನಾವ ಯಾರ್ ಯಾರ್ ಕಂಸೆಂಟ್ ಪಾರಂ ಸಿಗ್ನೆ ವಿಚಾರ್ ಮಾಡ್ಸ್ಕೊಂಡಿರ್ತೀವಿ
ಹ್ಮ್
ದುರ್ದು ಇರ್ ಮಾಡಸ್ಕೋಬೇಕಂತ ಅವು ಸ್ಕ್ರೀನ್ ಶಾಟ್ ಹಾಕ್ಬೇಕತ ಲ್ಯಾಂಡ್ದು ಅದಕೆ ನಾನಿಗ್ ಕೇಳಿದೆ ನಿಮ್ ಎಲ್ಟು ಏನ್ ಹೇಳನೆನಂತ್
ಹ್ಮ್ ಹ್ಮ್
ನಿಮ್ಮ್ ಎಲ್ಟು ಹೇಳಿಲ್ಲ ನಿಮ್ ಎಲ್ಟು ಏನ ಹೇಳಿಲ್ಲ
ಏನು ಹೇಳಿಲ್ಲ ನಮ್ ಎಲ್ಟು
ಫೋನ್ ರ ಅಚ್ಇದ್ರ ಹಿಲ್ಲ
ಫೋನು ಹಚ್ಚಿಲ್ಲ ಏನು ಹೇಳಿಲ್ಲ
ಹ ಹ ಅದಕೆ ವಾ ಏನ ಬ್ಯಾಸ್ರ ಆಗ್ಬಿಟದ ಅಕಡಿ
ನಮ್ ಎಲ್ಟು ಏನ್ ಮಾಡ್ತೇನೆ ನಾನ್ ಹಚ್ಚಿತನ ಏನ್ ಮಾಡ್ತಾರ ಟೀ ಏನು ಬರ್ದಿಲ್ಲ ನಾನು
ಟೀ ಎ ಬಂದಿಲ್ಲನಾ ಈಗ ಚೆಕ್ ಮಾಡ ಆತರ ಏನ್ ಮಾಡ ಸರಿ ಲಲಿತಾ ಇಡ್ತೀನಿ ಹಚ್ ನೀ